ಏನು ಇಲ್ಲ ಅ ಸುಮ್ಮನೆ ಕುಂತಿದ್ದ ನೀನು
ನಾನು ಏನಿಲ್ಲ ಊಟ ಆಯ್ತಾ
ಊಟ ಆಯ್ತು ನಿಮ್ದು
ನಮ್ದು ಆಯ್ತು ಏನ್ ಮಾಡ್ದ ಊಟನ
ಊಟ ಊಟನ್ ಭಾರಿ ಕಷ್ಟ ಆಗಿದೆ ಇವಾಗ ಇವಾಗ
ಯಾಕೆ ಏನಾಯ್ತು.
ಹಂಗೆ ನಾ ಸ್ವಲ್ಪ ಹೊರಗಡೆ ಇರೋದಲ್ಲ ಊಟ ಎಲ್ಲಾ ಕಷ್ಟ.
ಹೌದಾ.
ನೀವೇನ್ ತಿನ್ರಿ
ನಾನು ಇವತ್ತು ರೈಸ್ ಅನ್ನ ಸಾಂಬಾರ್ ಚಪಾತಿ ಪಲ್ಯ ತಿಂದೆ.
ಹೌದಾ ನನ್ ಎಷ್ಟ್ ದಿನ ಆಯ್ತಾವ ಚಪಾತಿ ತಿಂದು.
ಯಾಕೆ ಏನಾಯ್ತು. ಹ.
ನಾವ್ರೋದೆಲ್ಲ ಹೊರಗಡೆ ಅಲ್ಲ ಊರ್ ಬಿಟ್ಟು. ಅದಕ್ಕೆ ನಮ್ಗೆ ಊಟದ್ದ. ಇವಾಗ ಸಿಲಿಂಡರ್ಸ್ ಅವೆಲ್ಲಾ ಇದ್ದ ಅಲ್ಲ. ಅದರದಾನ ಕಸ್. ಚಪಾತಿ ಎಲ್ಲ ಸಿಗಲ್ಲ.
ಹ್ಮ್.
ಹಂಗೆ.
ಹ ನಿಮ್ಮ್ ಊರಲ್ಲಿ ನದಿ ಇದೆಯಾ.
ಅಯ್ಯೋ ನಾನ ಇರೋದ್ ಪಟ್ಟಣದಲ್ಲಿ ಅಲ್ಲ ನಮ್ಮ್ ನದಿ ಕೆರೆಗಳ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ.
ನಮ ಹಾ ನ. ಮೂರಲ್ಲಿ ನದಿ ಇದೆ ಆದ್ರೆ ಆ ನದಿ ಎಲ್ಲಾ ಮಲಿನ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಅಲ್ಲೇ ಪಾತ್ರೆ ತೊಳಿತಾರೆ ಬಟ್ಟೆ ಹೋಗಿ. ದನ ಕರೆಗಳನೆೆಲ್ಲ ತೊಳಿತಾರೆ. ಎಲ್ಲ ಮಲಿನ ಆಗ್ಬಿಟ್ಟು. ತಿದೆ. ಮತ್ತೆ ಅದೇ ನೀರೇ. ಅದೇ ನೀರನ್ನ ಪ್ರಾಣಿಗಳು ಬಂದು ಕುಡಿತವೆ ಅದೇ ಮುನ್ ಮುಂದೆ ಇರೋ ಹಳ್ಳಿಗೂ ಕೂಡ ನೀರು ಹೋಗುತ್ತೆ ಅದ್ರಿಂದ ಎಷ್ಟೋ ಜನವು ಆರೋಗ್ಯ ಸರಿ ಇಲ್ಲ. ಪ್ರಾಣಿಗಳು ಪಾಪ ನೀರು. ಕುಡಿಯಲು ಕಷ್ಟ ಆಗ್ತ. ತಿದೆ. ಈ ತರ ನೀನೆಲ್ಲಾ ನೋಡ್ ನೋಡಿಲ್ಲ ಅಲ್. ಒನ್ನಿಮಿಷ.
ಇಲ್ಲ ಇಲ್ಲ ನಮ್ಮ ಸಿಟಿಗಳಲ್ಲಿ ನದಿಗಳು ಅಂತ. ತಂದ್ರೆ ಎಲ್ಲಾ ಸುಮ್ಮ್ನೆ ಹೋಗಿ ನೋಡ್ಕೊಂಡ್ ಬರಕ್ ಇಟ್ಟಿರ್ತಾರ ಅದಕ್ಕೂ ದುಡ್ಡಿ ಇರುತ್ತೆ ಅಂದ್ರೆ ಎಲ್ಲಾ ಗಲೀಜ್ ಮಾಡಕ್ ಬಿಡಲ್ಲ ಆ ಎಲ್ಲಾ ಇದು ಎಲ್ಲಾರೂ ಪೊಲೀಸರು. ಎಲ್ಲಾ ಇರ್ತಾರೆ ನೋಡ್ಕಳಕೆ. ಪಾಳೇಗಾರರು ಇರ್ತಾರೆಲ್ಲಾ ನೋಡ್ಕೊಂಡ್ ತಿರ್ತಾರೆ ಎಲ್ಲ ನಮಗೆ. ಎಲ್ಲ ಗೊತ್ತಿಲ್ಲ ಅದ ನಕರ. ಗಬಲ್ಲ.
ನಮ್ಮ ಹಳ್ಳಿಗಳೆಲ್ಲ ಏನ್ ಮಾಡುತಾರೆ ಅಂದ್ರೆ ಇವಾಗ ನದಿ. ತು ಯಾರು ಕೇಳಲ್ಲ ಯಾರು. ಹೇಳಲ್ಲ ಎಲ್ಲರೂ ತಮ್ ತಂಪಾಡಿಗೆ ಬರ್ತಾರೆ ದನಗಳು ಮೈ ತೊಳಿತಾರೆ ಮೈ ತೊಳೆದ್ರೆ ನೀರು ಅಲ್ಲೇ ಹೋಗುತ್ತೆ ಇವಾಗ ಬಟ್ಟೆ ತೊಳೆದಿರೋ ನೀರ ಆಗ್ಲಿ ಕಾರ್ಖಾನೆ ಇದು ತರ ಆ ನೀರನ್ನ ಗಲೀಜ್ ಮಾಡಿ ಬಿಡ್ತಾರೆ ಗಲೀಜ್ ಮಾಡಿ ಪಾಪ ಮುಂದೆ ಕುಡಿಯೋರಿಗೂ ತೊಂದರೆ ಆಗ್ಬಿಡುತ್ತೆ
ಓ ನಿಮ್ದು ದನಗಳಿದಾವ
ಹ್ಮ ನಮ್ದು ದನ್ಗಳ ಇದ್ದಾವೆ
ಹೌದಾ ನಮ್ದು ನೀರಿಂದ ಎಲ್ಲ ಗೊತ್ತಲ್ಲ ಎಲ್ಲ ಕೊಂಡ್ಕೊಂತೀವಿ ನಾವು ಇವಾಗ ಸಿಟಿಗಳಲ್ಲ ಅಂದ್ರೆ ನಿಂಗೆ ಎಲ್ಲಾ ಗೊತ್ತಿರುತ್ತೆ ನಮ್ಗೆ ಹಳ್ಳಿ ತರ ಏನೋ ಗೊತ್ತಿಲ್ಲ ನಾನ್ ನಮ್ಮ ಅಜ್ಜಿ ಮನೆ ಅಲ್ಲ ಹೋದ್ರೆ ಹಳ್ಳಿ ತರ ಇದೆ ಸ್ವಲ್ಪ ಅವಾಗವಾಗ ಹೋಗ್ತಿರ್ತೀನಿ ತ್ತಿವೋಗಲ್ಲ ಸ್ವಲ್ಪ ನೀವ್ ಅಲ್ಲೇ ಇರೋದಲ್ಲ ಯಾವಾಗ್ಲೂ. ನಿಮ್ಗೆ ಗೊತ್ತಿರುತ್ತೆ ನೀಯರ್ ಹೆಂಗಿರುತ್ತೆ ನದಿ ಬಗ್ಗೆ ನೀನ್ ನದಿ ಹತ್ರ ಹೋಗ್ತಿಯಾ.
ಹಾ ಹೋಗ್ತೀನಿ ನಾನು ಇವಾಗ ನದಿಲು ಕೂಡ ಸ್ನಾನಾನು ಮಾಡ್ತಾರೆ ಗಂಡ್ಮಕ್ಳು ಎಲ್ರೂ ಬಂದು. ಅಲ್ಲಿ ಈಜಾ ಆಡ್ತಾರೆ ಈಜ್ ಗಾಡಿ ಮತ್ತೆ ನದಿ ಒಳಗಡೆ ಮೀನುಗಳು ಇರುತ್ತಲ್ಲ ಮೀನ್ ಮೀನುಗಾರರು ಬಂದು ಮೀನ್ ಬೇಟೆ ಆಡ್ತಾರೆ. ಈ ತರ ಹಳಿಗಳ್ಲೆಲ್ಲ ನೋಡ್ಬೋದು ಈ ನದಿ ಬಗ್ ಎಲ್ಲಾನು ಚೆನ್ನಾಗಿರುತ್ತೆ ಆದ್ರೆ ಗಲಿ ಗಲೀಜ್ ಮಾಡ್ತಾರಲ್ಲ ಅದೊಂದೇ ಉ ತೊಂದ್ರರೆ ಆಗ್ ಗದು ಅದು ಬಿಟ್ ಟ್ರ್ ಹಳಿಯಲ್ಲಿ ಈ ನದಿಗಳು ಎಲ್ಲಾ ಚೆನ್ನಾಗಿ ಇದ್ದಾವೆ ನೋಡಕ್ಕೆ ಜನ್ರು ಅದು ಸ್ವಚ್ಛವಾಗಿ ಇಟ್ಕೋತಿಲ್ಲ.
ಅಷ್ಟೇ ಆಗುತ್ತೆ ಮತ್ತೆ ಈ ಇದ್ರಲ್ಲಿ ಏನಾದು ಪಟ್ಟಣದಲ್ಲಿನೂ ಅಷ್ಟೇ ಅಲ್ಲಿ ಅಲ್ಲಿ ಇರ್ತಾವಲ್ಲ ನೀರು ಅಲ್ಲಿ ಅದನ್ನ ಚೆನ್ನಾಗಿರಕ್ ಬಿಡಲ್ಲ ಸ್ವಚ್ಛವಾಗಿ ಇಡಕ್ ಬಿಡಲ್ಲ ಈ ಕಾರ್ಖಾನೆಗಳು ಇರುತ್ತಲ್ಲ ಅದ್ರು ಮಲಿನ ಎಲ್ಲ ಬಿಟ್ಟ ಬಿಡ್ತಾರೆ ಹಂಗಾಗಿ ಏ ಜಾಸ್ತಿ ಗಲೀಜ್ ಆಗ್ಬಿಡುತ್ತೆ ನೀರು. ನಿಮ್ಮ ಹಳ್ಳಿಲಾದ್ರೂ ಸ್ವಲ್ಪ ಪಾತ್ ತ್ರೆ ಅದೆಲ್ಲಾ ಮಾಡ್ತಾರೆ ನಡೆಯುತ್ತೆ ದನಗಳಿಗೆ ಜೀವಿಗಳಿಗೆಲ್ಲ ತೊಂದರೆ ಆಗುತ್ ತಲ್ಲ
ಹ್ಮ್ ಹೌದ್ ಅದು ಇವಾಗ ನೀವು ನೀರನ್ನೆಲ್ಲಾ ಶೋಧಿಸಿನೆ ಕುಡಿಬೇಕಲ್ಲ ಕಾರ್ಖಾನೆ ಅಹ ಗಲೀಜೆಲ್ಲ ನದಿಗೆ ಬಿಟ್ಟ ಬಿಡ್ತಾರೆ ಮತ್ತೆ ಅದ್ರಿಂದ ನಿಮ್ಗೂ ಆರೋಗ್ಯ ತೊಂದರೆ ಆಗತ್ತಲ್ಲ.
ಹೌದೌದು ಜಾಸ್ತಿ ತೊಂದ್ರ ಆಗುತ್ತ ನಮ್ಗೆ ಅಕಿ ಈ ಸಿಟಿಗಳಲ್ಲಿ ಅವಾಗಿನ ಕಾಲದವ್ ಅಂತಿದ್ರು ನೀರನ್ನು ಕೊಂಡ್ಕೊಂಡ್ ಕುಡಿಯೋದು ಬರುತ್ತೆ ಅಂತ ಹಂಗೆಲ್ಲ ಅದು ನಿಜಾನೇ ಆಗ್ಬಿಟ್ಟಿದೆ. ಅದು ಎಷ್ಟೋ ದಿನ ಎಷ್ ದಿನ ಇದ ನಂತರ ಸೀಸಗಳಲ್ಲೆಲ್ಲಾ ಶೇಖರಿಸಿ ಇಡ್ತಾರಲ್ಲಾ
ಹ್ಮ್
ಅದ್ ಆರೋಗ್ಯಕ್ ಒಳ್ಳೇದಲ್ಲ.
ಹೌದು ಇವಾಗ ನಮ್ಗಂತಾನೇ ನಮ್ಮ್ ಊರಲ್ಲೆಲ್ಲಾ ಒಂದೊಂದ್ ಮನೆಗೂ ಅವ್ರವ್ರೇ ಬಾವಿ ಆಗ್ಲಿ ಇಲ್ಲ ಬೋರ್ವೆಲ್ಗಳಾಗ್ಲಿ ಮಾಡಿಟ್ ಕೊಂಡಿದ್ದಾರೆ ಯಾರು ಇವಾಗ ಅಶ್ ಷ್ಟೊಂದು ನದಿಗಳ ನೀರ್ ಕುಡಿತಾ ಇಲ್ಲ ಯಾಕಂದ್ರೆ ಹಿಂಗೆ ಇವಾಗ ಓ ಎಲ್ರು ಒಂದು ಅದನ್ನ ಗಲೀಜ್ ಮಾಡ್ತಿದ್ದಾರೆ ಗಲೀಜ್ ಮಾಡೋದಿಂದ್ರ ಇವಾಗ ಹಳ್ಳಿಗಳೆಲ್ಲ ಶುದ್ಧೀಕರಣ ಮಾಡೋದೆಲ್ಲಾ ವ್ಯವಸ್ಥೆ ಇರಲ್ಲ ಅಲ್ವಾ.
ಹ್ಮ್ ಹೌದು
ಹ ಅವ್ರವ್ರ್ದೇ ಸ್ವಂತ ಭಾ ವಿ ಆಗ್ಲಿ ಬೋರ್ವೆಲ್ ತಗದಿಟ್ಕೋ ಕೊಂಡ್ರೆ ಆ ಅವ್ರ್ದೇ ಅಂತಂದು ಎಲ್ರು ಶುದ್ಧವಾಗಿಟ್ಕೊಂತಾರೆ. ಇವಾಗ ಸಮಾಜದನ್ ಅಹ್ ಸಮಾಜದಂತ ಅಂದ್ಬಿಟ್ರೆ ಏನಾಗುತ್ತೆ ಎಲ್ರು ಬಂದು ಗಲ್ ಕಲೀಜ್ ಮಾಡೋದಾಗ್ಲಿ
ಹೌದೌದ್ ಅದೆಲ್ಲ ಆಗುತ್ತೆ.
ಅಸಭ್ಯವಾಗಿ ಉಪಯೋಗಿಸ್ಕೊತಾರೆ. ಅದ್ರಿಂದ ಯಾವ್ ಒಂದಂತ ಅನ್ಕೊಳಲ್ಲ ಇವಾಗ ಅವ್ರ ಮನೆಗೆ ಒಂದು ಬಾವಿ ಆಗ್ಲಿ ಬೋರ್ವೆಲ್ ಆಗ್ಲಿ ಆ ಮಾಡ್ಕೊಂಡ್ ಬಿಟ್ರಂದ್ರೆ ಈ ನಾವ್ ಮುಂದು ಅಂತ ಅಹ ಸ್ವಚ್ಛವಾಗಿ ಇಟ್ಕೋತಾರೆ.
ಹೌದು ಅವಾಗಿನ ಕಾಲನೇ ಚೆನ್ನಾಗಿತ್ತು ನಿನ್ ಪ್ರ ಕಾರ ನಂಗು ಅಷ್ಟೆ ಹಂಗು ಅದೇ ಅನ್ಸತ್ತೆ. ಇವಾಗ ಒಬ್ಬೊಬ್ರ್ದೇ ಬಾವಿ ಇದ್ರೆ ನೋಡು ಅವ್ರ ಅವ್ರ ಅಂದ್ಕೊಂತಾರೆ ನೀನ್ ಅಂದಿತ್ತರ ಅದೇ ಊರಿಗೆ ಒಂದೇ ಬಾವಿ ಅಂದ್ರೆ ಎಲ್ಲ ನಂದಲ್ಲ ನಿಮ್ದಲ್ಲ ಅಂತ ಮಾಲಿನ್ಯ ಮಾಡ್ಬಿಡ್ತಾರೆ ಎಲ್ಲ.
ಹೌದು ಹಂಗೆ ಯಾರೇ ಆಗ್ಲಿ ತಮ್ದು ಅಂತ ಒಂದು ಸ್ವಂತ ಆದ್ರೆ ಅಷ್ಟೇ ಅದನ್ನ ಜವಾಬ್ದಾರಿಯಿಂದ ನೋಡ್ಕೊಂತಾರೆ ಆಮೇಲೆ ಸ್ವಚ್ಛವಾಗಿ ಇಟ್ಕೋತಾರೆ ನಮ್ದಲ್ಲ ಅಂತಂದ್ರೆ ನಾವು ಕೂಡ ಗಲೀಜ್ ಮಾಡ್ತೀವಿ ಆ ವಸ್ ವಸ್ ತುನೇ ಆಗಿರ್ಲಿ ಸ್ಥಳಾನೇ ಆಗಿರ್ಲಿ ನೀರೇ ಆಗಿರ್ಲಿ
ಹ್ಮ್ ಹೌದು ಹೌದು ನಂಗು ಹಂಗ್ ಅನ್ಸುತ್ತೆ ಬಟ್ ಒಂದೊಂದ್ ಸರಿ ಅನ್ಸುತ್ತೆ ಜಾಸ್ತಿ ಆ ಆ ಪ್ಲೇಸ್ ಆ ಜಾಗದಲ್ಲಿ ಗಲೀಜ್ ಇದ್ರೆ ಏನೋ ಬಿಡು ಯಾರು ಇದು ಮಾಡಲ್ಲ ಅಂತ ನಾವು ಗಲೀಜ್ ಮಾಡ್ಬೋದು ಆದ್ರೆ ಒಂನ್ನೊಂದ್ ಜಾಗ ಇರು ತ್ತೆ ಸ್ವಚ್ವಾಗಿರುತ್ತೆ ಅಲ್ಲಿ ನಿನಗ್ ಮನ್ ನನಗಂತೂ ಮನ್ಸ ಆಗಲ್ಲ ಏನು ಬಿಸಾಕಕ್ಕೆ.
ಹೌದು ಇವಾಗ ನೋಡು ಹಳ್ಳಿಲೆಲ್ಲಾ ಯಾರಾದ್ರು ನೀರ್ ಕೇಳಿದ್ರೆ ಕೊಡ್ತಾರೆ ಆದ್ರೆ ಸಿಟಿಗಳಲ್ಲಿ ಕುಡಿಯಕ್ ನೀರ್ ಕೊಡಿ ಅಂದ್ರು ಕೂಡ ನಾವು ದುಡ್ಡು ಕೊಟ್ ಟ್ಟು ನೀರ್ ಕ್ ತಗೋಬೇಕು ಅಂತ ಪರಿಸ್ಥಿ ತಿ ಬಂದ್ಬಿಟ್ಟಿದೆ ಇವಾಗ
ಅದಕ್ಕೆ ನನ್ಗ್ ನಿಮ್ ಜೀವನ ಶೈಲಿನೆ ಇಷ್ಟ ನೀವ್ ಹಳ್ಳಿಲಿ ಇರ್ತೀರಲ್ಲ. ದನ ಕರುಗಳ ಜೊತೆ ಮತ್ತೆ ಕುಟುಂಬಸ್ ಸ್ಥರ್ ಜೊತೆ ಆರಾಮಾಗಿ ನೀವು ಕಾಲ ಕಳಿಬೋದು ಏನೋ ಒಂತರ ಚಂದ ಹಳ್ಳಿ ಹಳ್ಳಿಲಿ ಮತ್ತೆ ನೀವು ನೀರು ಉಪಯೋಗ್ ಸದ್ ಬಾವಿಯಿಂದ ತಗೊಂತೀರಲ್ಲ ಅದೆಲ್ಲಾ ನನಗೆ ತುಂಬಾ ಇಷ್ ಇಲ್ಲಿ ಪ್ರತಿ ಸರಿನೂ ನಾವು ಒಂದು ಕೊಡಗೆ ನಾವು ಹತ್ ರೂಪಾಯಿ ಹದ್ನೈದು ರೂಪಾಯಿ ಕೊಟ್ಟು ತಗೊಂಬರ್ತಿವಿ ಇವಾಗ ಇವಾಗಂದ್ರು ಇಪ್ಪತ್ ರೂಪಾಯಿ ಆಗಿದೆ ಎಲ್ಲ. ಜಾಸ್ತಿ ಜಾಸ್ತಿ ದುಡ್ಡ ಆಗ್ಬಿಟ್ಟಿದೆ ಎಲ್ಲ.
ಹ್ಮ್ ನೀವು ನಾವು ಹಳ್ಳಿಲ್ಲಾದ್ ಅದೆ ಯಾರಾದ್ರು ಬಂದ್ ಕೇಳಿದ್ರೆ ನೀರ್ ಕೊಡ್ತೀವಿ ಊಟ ಕೊಡ್ ವಿ ಆಮೇಲೆ ಮಲ್ಗಕ್ ಜಾಗ ಕೇಳಿದ್ರು ಕೂಡ ಕೊಡ್ತೀವಿ ಸಿಟಿದಲ್ಲಿ ಆ ತರ ಏನು ಇಲ್ಲ ಎಲ್ಲಾನು ನಾವ್ ದುಡ್ ಕೊಟ್ಟೆ ತಗೋಬೇಕು ದುಡ್ ಕೊಟ್ಟೆ ಊಟ ಮಾಡ್ಬೇಕು ಎಲ್ಲಾದ್ರೂ ಒಂದ್ ರಾತ್ರಿ ಇರ್ತೀನಿ ಅಂದ್ರರು ಕೂಡ ರಾತ್ರಿ ದುಡ್ ಕೊಡ್ಬೇಕು ಅದೇ ಕಷ್ಟ ಆಗ್ಬಿಡತ್ತೆ ಹಾಗೆ ಹಳ್ಳಿ ಜನ್ರ ಅಡಿ ಜನರ ತರ ಸಿಟಿ ಜನರು ಬರೋದಿಲ್ವಾ ಅಲ್ವಾ
ಬರಲ್ಲ ಬರಲ್ಲ ನಾನೇ ಹೇಳ್ತೀನಲ್ಲ ಇವಾಗ ನಿನ್ ಸಿಟಿ ಅವರು ನಾವ್ ಒಂದ ದಿನ ಏನೋ ಗಾಡಿ ಎಲ್ಲಾ ನಾವ್ ಕಳ್ಕೊೊಂಡ್ವಿ ಅಂದ್ರೆ ಆಹ ಸಮಯ ತಕ್ಕಂಗೆ ಗಾಡಿ ಎಲ್ಲ ಕಳ್ಕೊಂಡ್ರೆ ಒಂದ್ ದಿನ ಬಂದು ಇಂಗೆ ನಿಮ್ ಮನೇಲಿ ಇರ್ಬೇಕು ಅಂದ್ರೆ ಮ ಹೂ ಅಂತೀರ ನಮ ಸೈಡ್ ಎಲ್ಲಾ ಬಾಗ್ಲನುೂ ತಗಿಯಲ್ಲ ನಿಮ್ಮನ್ನ ನೋಡೋದು ಇಲ್ಲ ವಾಪಸ್ ಇಲ್ಲೆಲ್ಲ ನಮ್ಮ್ ಅಕ್ಕ ಪಕ್ಕದ ಮನೆಯವರು ಯಾರು ನಮಗ್ ಗೊತ್ತೇ ಇಲ್ಲ ಯಾರ್ಯಾರಾರೆ ಏನೋ ಅಂತ ನೀರ್ಲ್ಲ ಅವರು ನೋಡದು ಇಲ್ಲ ನೀರಿನ್ ವಿಚಾರ ದೂರು ಆಯ್ತು ಅಷ್ಟು ಪಟ್ಟಣದವರು ಹಿಂಗಾರೆ ನೀರ್ಗೋಸ್ಕರನು
ಹೌದು ಈ ಆರ್ ಡಿ ಚನಲ್ ಯಾರೇ ಬಂದ್ರು ಕೂಡ ಮುಗ್ದರು ಅಂತ ಅನ್ಕೊಂಡು ನಂಬಿಡ್ತಾರೆ ಆದ್ರೆ ಪಟ್ಟಣಿಲ್ಲ ಆತರ ಎಲ್ಲ ಆಗಲ್ಲ ಯಾರು ಯಾರನ್ನು ಕೂಡ ನಂಬೋದಿಲ್ಲ
ಹೌದು ಕೀಳಾಗ ನೋಡ್ತಾರೆ ಒಂದ್ ಗ್ಲಾಸ್ ನೀರ್ ಕೇಳಿದ್ರು ಕೀಳಾಗ ನೋಡ್ತಾರೆ ಇವಾಗ ನೀವು ಎಲ್ಲಾ ನೋಡ ಹಳ್ಳಿ ಹತ್ರ ಯಾರೇ ಬರ್ಲಿ ಫಸ್ಟ್ ಮೊದ್ಲಿಗೆ ಒಂದ್ ತಂಬಿಗೆ ನೀರ್ ಕೊಡ್ತೀರ ಕೈ ಕಾಲ್ ತೊಳೆದದು ಆಮೇಲೆ ಮತ್ತೆ ಒಳಗಡೆ ಬಂದ್ಮೇಲೆ ಇನ್ನೊಂದು ಆ ತಂಬಿಗೆಲ್ಲಿ ನೀರ್ ಕೊಡ್ತೀರ ಕುಡಿಯಕಂತಾನೆ ಅದು ನಿಮ್ ಸಂಪ್ರದಾಯ
ಹ್ಮ ಪಟ್ಟಣಗಳಲ್ಲೆಲ್ಲಾ ರ ಯಾವದೇ ತರ ನೀರ್ ಡೋದು ಇದು ಎಲ್ಲಾ ಯಾಕಂದ್ರೆ ಇವಾಗ ನ ಪಟ್ಟಣಗಳಲ್ಲಿ ನಾವೇ ನೀರ್ ಕೇಳಕ್ ಹೋದ್ರೆ ನಮ್ಗೆ ಒಂಂತರ ಮಾಡ್ಬಿಡ್ತಾರೆ ಅವರು ನೀರ್ ಕೊಡಲ್ಲ ಮತ್ತೆ ಊಟ ಎಲ್ಲಾದ್ರೂ ಕೇಳ ಕೋದ್ರು ಕೂಡ ನೀಟಾಗಿ ಪ್ರತಿಕ್ರಿಯಿಸಲ್ಲ ಅದಕ್ಕೋಸ್ಕರ ನಿನ್ಗೆ ಹಳಿ ಜೀವನ ಇಷ್ಟ
ಹ್ಮ ನಂಗ ಹಳ್ಳಿ ಜೀವ್ನ ಇಷ್ಟ ನಾನು ಬರ್ತೀನಿ ನಿಮ ಕೆರೆ ಬಾವಿ ಎಲ್ಲಾ ತೋರ್ಸು ನೀರು ನೋಡ್ತೀನಿ ಹಿಂಗಿರುತ್ತೆ ಅವು ಚೆನ್ನಾಗಿರ್ತಾವಲ್ಲ ನಿಮ್ ಸೈಡ್ ನೀರು
ಹಾ ಹಳಿ ಹಳಿ ಕಡೆ ಬಾವಿ ನೀರಾಗಗ್ಲಿ ಬೋರ್ವೆಲ್ ನೀ ಎಲ್ಲ ಚೆನ್ನಾಗಿರತ್ತೆ ಯಾವುದೇ ತರ ಮಲೀನಗ ಇರಲ್ಲ ಹಳ್ಳಿ ಕಡೆ ಯಾವುದೇ ಕಾರ್ಖಾನೆ ಆಗ್ಲಿ ಆಮೇಲೆ ಯಾವುದೇ ರಾಸಾಯನಿಕ ಅಹ ಗಲೀಜ್ ಎಲ್ಲ ಏ ನೀರಲ್ಲ ಶುದ್ಧವಾಗಿ ಇರ್ತವೆೆ ಮತ್ತೆ ನೀರ್ ರುಚಿಯಾಗಿನೂ ಇರ್ತವೆ
ಹೌದೌದು ಎಷ್ಟ ಎಷ್ಟೇ ಆಗ್ಲಿ ಹ್ಮ್
ಚೆನ್ನಾಗಿ
ಹೌದು ನಾನು ಬರ್ತೀನಿ ಒಂತ ಒಂದ್ ಸರಿ ನಿಮ್ಮ ಕಡೆ ಆಯ್ತಾ
ಹ ಬಂದು ಹಳ್ಳಿ ಎಲ್ಲ ನೋಡ್ಕೊಂಡ್ ಹೋಗೋ ಒಂದ್ಸರಿ ಆಯ್ತಾ ಹ್ಮ ಸರಿ